ಹ ನ್ ಆರಾಮ ಮಾಸ ಇಪ್ಪ
ಆರಾಮ್ ನೋಡಪ್ಪಾ ನೀ ಆರಾಮ
ಹ್ಮ್ ಆರಾಮ ಆರಾಮ, ಏನ್ ಎಲ್ಲಿದ್ದಿ ಏನ್ ಕಾಣಲ್ಲಗಿದ್ದಿ?
ಇಲ್ಲೇ ಹಾಷ್ಟಲ್ದಾಗ, ಊಟ ಮಾಡದು ಸ್ಸ್ಸಿಸ್ತು
ಹೌದಾ ಹ್ಮ ಹಾ ಹೌದಾ ಏ ಏನ್ ಹರಣ ಅದಪ್ಪ ಮ ಆರಾಮ್ ಮಕ್ಕಳವೇ ಅದ ಮತ್ತ ಹೈರಾಣ ಅಂತ
ಏನ್ ಮಾಡ್ದ ಸುಮಮ್ಮ ಈಗ ಆರಾಮ ಅದ ಆಮೇಲೆ ಹೈರಾಣ ಅದಲ್ಲ..
ಅಂಗಂದಿಯಾ?
ಮುಂದ್ ಎಲ್ಲಾ ಜಿಂದಗಿ ಹರಾಣಗಮ. ಮದುವ ಇದವಿ ಆರ್ಬಕ
ಮ ಸೌಲಭ್ಯ ಸಿಕ್ಕ್ಯದ ಅಂದ್ರೆ ಆರಾಮ್ ಯೂಸ್ ಮಾಡ್ಕೊಂಡ ಊಟ ಹಾ ಜಾಬ್ ತಕೊಂಡ್ರೆ ನೀ ಆಮೇಲೆ ಆರಾಮಾಗಿ ಇರ್ತಿಿಲ್ಲ. ಹ್ಮ
ಯೂಸ್ ಮಾಡ್ಲಾ ಹಾಸ್ಟೆಲ್ ಯೂಸ್ ಮಾಡ್ಲಾತಿ ಆಮೇಲೆ ಏನ್ ಮಾಡ್ಬೇಕಕ್ ಗೊತ್ತಾಗಲ್ಲ ಈಗ ಆರಾಮ ಬಿಡು
ಹ್ಮ್ ಇವಾಗೇನ್ ಯೂಸ್ ಮಾಡೋದೇನ ಅದೇ ಊಟ ಗಿಟ? ಚಲೋ ಇಲ್ಲ ಅದ ಇ ಚಲೋ ಕೊಡ್ಸಕಂತ ಅದಷ್ಟೇ ಯೂಸ್ ಮಾಡ್ಲತ್ರಿ.
ಹ್ಮ ಏನ್ ಮಾಡ್ಬೇಕು ಓದ್ಬೇಕು ಗೌರ್ಮೆಂಟ್ ಜಾಬ್ ಈಗ್ ಬಿಟ್ಟನ್ ಪ್ಲೀಸ್ ಕಟ್ಟಣ
ಹ್ಮ್ ಮತ್ತ ಹಾಕಿದ್ದಿಲ್ಲ ಮತ್ತ
ಹಾಕಿ ನೀ ಹಾಕಿದೆ
ಹ್ಮ ನಾ ಆಕಲ ಸರ್ವರ್ ಬಜಿ ಅಂತ ತೋರ್ಸೋಕ್ ಕುಂತಿರ್ತ ಅದಕ್ಕೆ ಆಕಿಲ್ಲ
ನಾನು ಇನ್ನ ಪೆಂಡಿಂಗ್ ನಡದ ನಂದು ಕೆಲ್ಸ ಒಟ್ಟು ಸರೋವರ ಬರಲ್ಲ ಯಾವದು
ಹೌದ ಅದೇ ನಾನು ಸರವರ್ ಬರಲ್ಲಾಗದ ಅದಕ್ಕೆ ಇವತ್ತಿಲ್ಲ ಸ ಮಂಡೆ ಆಗ್ಬೇಕು ಮಂಡೆ ಬಾ ಅಂತಂದ ನಾನು
ಹ್ಮ್ ಹ್ಮ್ ಡಿಗ್ರಿ ಮಾಡವ ಏನ್ ಮಾಡ್ಬೇಕಕ್ ಹಾಕ್ಬೇಕಂತ ಕೂತಿವಿ ಇಷ್ಟು ದಿನ ಓದೀವಿ
ಹ ಹಾ
ಮನ್ಯಾಗ ಅಂದ್ರೆ ಇನ್ನ ಮಗ ಯಾವಾಗ ಗಳಸ್ತಾನ ಅತ್ಕ್ರ ಮನ್ಯಾಗ ಎಲ್ಲಾರ ಆಸೆ ಇಟ್ಕೊಂಡ್ ಕುೂತಾರ ಏನು ಒಂದ್ ರೂಪಾಯಿ ದುಡ್ಯದಿಲ್ಲ ಏನಿಲ್ಲ ದನ್ ತಿಂಗಗಳ ತಿಂಗಗಳ ಮನ್ಯಾಗ ಐದು ಸಾವಿರ ರೂಪಾಯಿ ಹಾಕ ಳದ ನೋಡೋದು ಏನ್ ಮಾಡ್ತಿ ಎಲ್ಲ ಇರಾಣದು
ಮಾಡಬೇಕಪ್ಪಾ ಏನ್ ಮಾಡ್ತಿ ಮತ್ ಕಷ್ಟಪಟ್ಟ ಎಲ್ಲಾ ಮನೆಯವರೆಲ್ಲಾ ಕಾಯ್ ಕಾಯಾಕತಾರ ಅಂದ್ರೆ ಏನೊ ಒಂದು
ಈಗ ಬಿಟ್ಟದ್ ನೋಡಿ ಈಗ ಅಪ್ಲಿಕೇಶನ್ ಚನ್ನ ಆಗ್ಬೇಕಂದ್ರೆ ಸರ್ವರ್ ತಗೋಲ್ಲ ಯದು
ತ ಹಂಗೆ ಮತ್ತೆ ಎಲ್ಲ ಸಡನ್ ಆಗಿಬಿಟ್ಟಾರಲ್ಲ
ಹ್ಮ್ ಎಲ್ಲಾ ರು ಎಷ್ಟು ದನ ಓದ್ ಕೂತ್ ಕೂತೋ ಎಲ್ಲರು ಹಾಕ ಟ್ರೈ ಮಾಡ್ಲತ್ತಾರ ಸರ್ವ ಬರ ಲದು
ಹ ಬರ್ತತವ ಎ ಆರಾಮ ತಗತ್ತು ಆರಾಮ ಹೋಗ್ತೇನ್ ಮ ಹಂತ ಅಲ್ಲ ಆನ್ಲೈನ್ ಸೆಂಟರ್ದವ್ರ ಕೊಟ್ರೆ ನ ಅವರೇ ಹಾಕಂತಾರೆ ಎಲ್ಲಾ ಡಾಕ್ಯುಮೆಂಟ್ಸು ಆಕೆ ನೀನ ಪೋನ್ ಅತಾರ
ಹ್ಮ್ ಆನ್ಲೈನ್ ಸೆಂಟರ್ದಾರ ಆಗ್ತಾರ
ಮತ್ತೇನ್ ಹೆಂಗ ಮತ್ತ ಅಷ್ಟಡಿ ನಂದ ಏನಿಲ್ಲ ಹ್ಮ
ಹ್ಮ್ ಸಡೆ ನೋಡಪ್ಪಾ ಮುಂಜಾನೆ ಮೂರ್ ಗಂಟೆ ಕೇಳತೀವಿ ಮೂರನ ಎಂಟ್ರ ತ ನ ತಿವಿ
ಹ್ಮ
ಎಂಟ್ರನ ಸ್ವಲ್ಪ ನಾಷ್ಟಗ ಇಷ್ಟ ಮಾಡಿ ಸ್ವಲ್ಪ ಆ ಕಡೆ ಕಡೆ ಅಡ್ಡಾಡಿದ ಅಂದ್ರೆ ಹತ್ತು ಗಂಟೆ ಆಗ್ತದ
ಹಾ ಹಾ
ಹ್ಮ್ ಎರಡ್ ಗಂಟೆ ರೆಸ್ಟ್ ತೊಗೊಂಡು ಜಳ್ಕಾ ಗಿಳ್ಕಾ ಮಾಡಿ ಅದ ಇದು ವಾರ ಹನ್ನೊಂದು ಆತ ಹನ್ನೊಂದುತ್ತು ಮತ್ ಓದ್ಕೊಂತ ಕುಂದರೂದು
ಹ್ಮ
ಮ ಒಂದ್ರ ತನ ಓದ್ತಿವಿ ಮತ್ ಊಟಾ ಗಿಟ ಮಾಡಿ ಮತ್ ಸ್ವಲ್ಪ ರೆಸ್ಟ್ ತುಗೊಂತೀವಿ ಮೂರ್ ಗಂಟೆ ನಿಂತ ಮತ್ ಓದದ ಬರೀ ಇದದೆಡ್ರ ಡೈಲಿ ರೋಟಿನ್ ನಡೆದದ ಮಾಡ
ಎಲ್ಲಾ ಹೈರಾಣಾದ
ಹ್ಮ್ ಇಷ್ಟಲ್ಲ
ಏನ್ ಮಾಡಬೇಕು ಎಲ್ಲಾ ಹೈರಾಣದ
ಹ್ಮ್ ಎಲ್ಲ ಕಷ್ಟಪಡಬೇಕ
ಹಲೋ
ಹಲೋ
ಹಲೋ
ನಮ್ಮದು ಕಾಲೇಜ್ ಹೋಗೋದು ಬರದು ಡ್ಯೂಟಿ ಹೋಗೋದ ಅಷ್ಟೇ ನಮ್ದ
ಹ್ಮ್ ಹ್ಮ್ ಹ್ಮ್ ಡ್ಯೂಟಿ ಏನು
ಎಲ್ಲ ಮಾಡಿ ಡ್ಯೂಟಿ ಮೆಡಿಕಲ್ ಹಾಕಿನಿ ನಮ್ಮ್ ಪಪ್ಪ ಅವ್ರ ಮೆಡಿಕಲ್ ಹಾಕ್ಯಾರ
ಮೆಡ್ಕಲ್ ಹಾಕ್ಯಾರ ಮೆಡಿಕಲ್ದ ಕೆಲ್ಸ ಕೆಲಸ ಮಾಡಲಾತಿಯೇನಿಗ
ಹಾ ಹಂಗ ಹೋಗ್ತಿವಿ ಕೆಲಸ ಮಾಡಕ್ಕ
ಹ್ಮ್ ಹ್ಮ್ ಮತ್ತೆ ಹೊಲಗಿಲ ಮಾಡ್ಬೇಕ ಕಿಲ್ಲ ಮತ್ತ ಯಾವ್ದ್ರ ಬಿಸ್ನೆಸ್
ಅ ಹೊಲಗಿಲ ಬೇರವ್ರೀಗೆ ಹಾಕಿವಪ್ಪ ಯಲ್ಲಿ ಹೊಲಗಿಲ
ಹಾ
ಬೇರವ್ರೀಗ ಕೊಟ್ಟಿವೀ
ಬ್ಯಾರೆ ಲೀಸಿಗೆ ಕೊಟ್ಟಿರೇನು
ನೀವು ಮಾಡ್ತೀರಾನು
ಹ್ಮ ನಾವು ಮಾಡ್ತೇವ್ಪಾ ಎಲ್ಲಾ ಮಾಡ್ಲತಿವಿ
ಮತ್ ಮಾಡ್ತಂದ್ರೆ ನೋಡಿರಿ ಮತ್ತ ಲೀಜಿಗೆ ಹಾಕೊಂಡು ನಮ್ದು ಹೊಲ ಅವ್ರು ಕರೆಕ್ಟಾಗಿ ಅಮೌಂಟ್ ಕೊಡಲ್ಲ ಯಾರಾ ಅದಕ್ಕೆ
ಮಗಳ ಮತ್ತ್
ಮತ್ತ ಯಾವ್ದ್ ಬಿಸ್ನೆಸ್ ಮಾಡ್ಲಾತ್ತಿದಿ ಈಗ ನಾವು ಯಾವ್ದ್ರ ಮಾಡ್ಬೇಕಂತ ಇಂದ ಮುಂದ ನೋಡ್ಲತಿವಿ ಅವ್ದ ಸೊಟ್ಟ ಆಗಲ್ಲ ನಮ್ಗು ಬಿಸ್ನೆಸ್
ಹ್ಮ್ ಅವ ಒಂದು ಫೋನ್ಲ್ಲ ಅಂಗಡಿ ಹಾಕವಲ್ಲ
ಫೋನೀನ ಅಂಗಡಿ ಹಾಕ್ಬೇಕಕ್ ಅದು ಒಂದು ಮತ್ತೆ ನನ್ ಮೆಡಿಕಲ್ ಹಾಕ್ಬೇಕಂದಿನ್ ನಾನು ನಿನ್ನಾಗ ಮೆಡಿಕಲ್ ಹಾಕಿ ನಡ್ಸ್ಬೇಕಂದಿನ್ ಶಾಪುರದಾಗಂದ ದ್ ದೊಡ್ಡ ಮೈಸೂರು ಮೆಡಿಕಲ್ ಅಂತ ಮ ಮೆಡಿಕಲ್ ಆಗ್ಬೇಕಂದ ನಾನು ಅದಕ್ ಸ್ವಲ್ಪ ರೊಕ್ಕಗಿಕ್ಕ ಮಿದ್ರ ಕೊಡುವಂತ
ಏ ಕೊಡ ತಗೋಬಾರಯ್ಯ ರೊಕ್ಕ ಕೊಡಂಗ ನಾವೇನ್
ಒಂದ್ ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡನ್ನ್ ನೀನು ನಾನ ಹದಿನೈದು ಲಕ್ಷ ಇನನ್ ಇನ್ವೆಸ್ಟ್ ಮಾಡ್ತ್ ಿದ್ದನ ಒಂದ್ ಇಪ್ಪತ್ ಲಕ್ಷ ಹ್ಮ್ ಒಂದ್ ಇಪ್ಪತ್ತು ಲಕ್ಷ ತಗೊಂಡ ಒಂದು ಮೆಡಕಲ್ಡ್ಕಲ್ ತಗಾಮೇಲ್ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆಂದಂದು ಮೆಡಿಕಲ್ ತೆಗುವಾಗ ದೊಡ್ಡದು ಹ್ಮ್ ಅದೊಂದ್ ಪ್ಲಾನ್ ಅದು ಇನ್ನೊಂದ ಅಂದ್ರೆ ಎ ಅವಾಗ ಒಂದು ಪ್ಲಯಾನ್ ಅದ ಅಪೋಲೋ ಮೆಡಿಕಲ್ ಆಗ್ಬೇಕಂತಲ್ಲಿ ಅಪೋಲೋ ಒಂದು ಇಲ್ಲ ಎಲ್ಲಾ ಬಿಸ್ನೆಸ್ ಮೈಂಡ್ ಬಾಳದು ಏನ್ ಮಾಡತ್ತಿ ಒಂದ್ ಕಲ್ಸ ಸ ಬರೋ ಲಗಾವ
ಹ ಈ ಈಗ ಮಾಡಕ್ಕಲ್ಲ ಆಗ್ಬೇಕು ಅಂದ ಕೆಲ್ಸಕ್ ಬರಲ್ಲ ಮರಂಗ ಮತ್ರ
ಹ್ಮ್ ಆಗ್ಬೇಕು ಸ್ವಲ್ಪ ಎಡ್ರಾಮಿಂದಾಗನು ಹಾಕದ ಅ ಒಳ್ಳೆ ಪ್ಲೇಸ್ ಆದದ ಹಾಬೇಕಂದೀವಿ
ಇಲ್ಲ ಅಲ್ಲಿ ಖಾಲಿ ಇರತ್ ನೋಡ ಅಲ್ಲಿ ಹಾಕಬಬೇಕು ಇಲ್ಲಿ ಇದ್ದಲ್ಲಿ ಹಾಕಿದ್ರೆ ಸುಮ್ನೆ ವೇಸ್ಟ್ ಗಿರಾಕಿ ಆಗಲ್ಲ
ಹ್ಮ್ ಅಲ್ಲೇ ಅಡ್ರಾಮೆದಾಗ ಅಪ್ಪಲ್ಲ ಒಂದ ಇಲ್ಲ ಎಲ್ಲಾ ನೋಡಪ್ಪ ಟ್ರೆಂಡ್ ಉಪಯೋಗಿಸ್ತಾರ ಈಗ ಎಲ್ಲರು ಟ್ರೆಂಡ್ ನೋಡ್ತಾರ ಎಲ್ಲಾ ಈಗ ಅದ್ರ ಸಲಾಗಿ ಅಲ್ಲೇ ಹಗ್ಬೇಕಂತ ಇದ ಒಂದ ಇ ಇಪ್ಪತ್ತು ಲಕ್ಷ ಮ್ಯ ಆಗುತ್ತ ಹದಕ್ ಹದ್ನೆಂಟೇನ ಹದ್ನಾರು ಲಕ್ಷ ಹ್ಮ್ ಎಲ್ಲ ಅಲ್ಲಿನು ಗೌರ್ಮೆಂಟ್ ಹಾಸ್ಪಿಟಲ್ ಅದ ಒಂದು ಎಲ್ಲೇ ಮಂದ್ ಒಂದ್ ಜಾಗ ಐತೆ ಎಲ್ಲೇ ಹಗ್ಬೇಕಂತೀವಿ
ಹ್ಮ ಅದ ಅಪೋಸಿಟ್ ಆಕ್ಟರ್ ಯದಕಂದ್ರೆ ಅಲ್ಲಿ ಬಾಳ ಗಿರಾಕಿ ಬರ್ತಾವ ಏನಾನ ಮೆಡಿಸನ್ ಬೇರೆ ಅಂದ್ರೆ ಅವರು ಡಾಕ್ಟರ್ ಎಲ್ಲ ಹೊರಗಂದ ಜಾಸ್ತಿ ಬರ್ದಕ ಕೊಡ್ತಾರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ
ಹ್ಮ್ ಅದೇ ಮಾಡಬೇಕು ಅಲ್ಲೇ ಮುಂದ್ ಹಗ್ಬೇಕಂತನಿ ಏನ್ ಮಾಡ ಏನ ಆತು ಏನಿಲ್ಲ ಇನ್ನ ಮನ್ಯಾಗನುೂ ಮಾತಾಡ್ಬೇಕು ಇನ್ನ ಒಬ್ಬರು ಎಮ ಬಿ ಬಿ ಎಸ್ ಅವ್ರರು ಅವ್ರಿಗ್ನು ಮಾತಾಡ್ಬೇಕ ಹೆಂಗಂಗಿಲ್ಲ ಎಲ್ಲಾ ಯಚ್ಸ ಕೇರ್ ಮಾಡ್ಬೇಕ
ಬಾಳ ಬಾಳ ಚಲೋ ಬಿಸ್ನೆಸ್ ಅಂದ ದಾರಿ ಬಿಡಿ ಮತ್ ಏನ್ ಮಾಡಕಲ್ಲ ಮಾಡ್ಬೇಕಕ್ ಹೆಂಗಂದ ಕಷ್ಟ ಪ
ಹ್ಮ್ ಕಪ ಉಂಟ ಮಾಡ್ಬೇಕಪ್ಪ ಎಲ್ಲಾ ನಡತದ ನಿಮ್ಗ ಎಲ್ಲಾ ಬಿಸ್ನೆಸ್ ಸ ನ
ಹಾ
ಎಲ್ಲಾ ಸೆಟ್ ಆಗಿರಿ ಈಗ ನಾವು ನೀವು ದ ದುನ್ಯಾದ ಕಷ್ಟಪಟ್ಟಿರಿ ಮೊದಲ್ ಈಗ ನಾವ ಈಗ ಕಷ್ಟಪಟ್ರೆ ಮೊ ದ ಎಲ್ಲಾ
ನಮ್ಮಂಗ ಹ್ಮ್ ಆರಾಮ್ ನಮ್ಮಂಗ ಇರ್ತೀರ ಮತ್ತ್
ಹ್ಮ್ ಆರಾಮ್ ನಿನ್ನಂಗ್ ಇರ್ಲಕ್ ಬಡತ ನೋಡಪ್ಪಾ ಒಂದು ರೊಟ್ಟಿ ತಿನ್ಬೇಕ್ ಮನ್ಯಾಗ ಶಿಸ್ತು ಕಾಲಿನ್ ಮೇಲ್ ಕಾಲ್ ಹಾಕೊಂಡು
ಹ್ಮ್ ಆಮೇಲೆ ಯಾರಪ್ಪ ನ ಅನ್ ನಮ್ ಕಾಲ ಮೇ ನಾವ್ ಹಾಕೊಂಡ ನಮ್ ನಮ್ದ ದುಡ್ಡು ನಾವ್ ತಿನ್ನಕ್ಂತೀವಿ ಅಂತಳ್ಬೇಕ
ಹ್ಮ್ ಹ್ಮ್ ಅಷ್ಟೇ ಮಾಡ್ಬೇಕಂತ ಮಾಡಿನಿ ನ ಅದಾದಿನ ಮತ್ತ ಒಂದು ಸೈಕಲ್ ಮೋಟರ್ ತೊಗಬೇಕಂದೀನಿ ಸೆಕೆಂಡ್ ಹ್ಯಾಂಡ್ ಆದ ಆದ ಒಂದು ಹೊಂಡಾ ಶೈನ್ ಆದ
ಹ ಹಾ
ಹ್ಮ್ ಚಲೋ ಅಲ್ಲ ನೋಡ್ಲಾಕ್ ಒಳಗ ಏನಂದ ಸ್ವಲ್ಪ ಅ ಕಡೆ ಈ ಕಡೆ ಜಂಗ್ ಆಗ್ತದ
ಅದೇನು ಇಂಜನ್ ಸರ್ವಿಸ್ ಮಾಡ್ಸಬಿಡಲ್ಲ ಅದೇನ್ ಎಲ್ಲಾ ಇದ್ರಾಗ ಶೋ ರೂಮ್ ದಾಗ ಕೊಟ್ರ ಎಲ್ಲ ಚಲೋ ಮಾಡಿ ಕೊಡ್ತಾರಲ್ಲ
ಅ ಶೋರೂಮ್ ಹೋಗ್ಬೇಕಕ್ ನೋಡ್ಬೇಕಕ್ ಸ್ವಲ್ಪ ಟೈರ್ ಗೀರ್ ಎಲ್ಲಾ ಸ್ವಲ್ಪ ಕಿ ಸೆಕೆಂಡ್ ಹ್ಯಾಂಡ್ ಅಂದ್ರೆ ಏನ್ರ ಕೆಲ್ಸಕ್ ಬಂದೇ ಮಾಡ್ತಿರ್ತಾರ
ಹ್ಮ್ ಹ್ಮ್
ಹ್ಮ್ ಸ್ವಲ್ಪ ಗಾಲಿ ಗೀಲಿ ಸ್ವಲ್ಪ ಚೇಂಜ್ ಮಾಡಿ ಯಾರ ನೀ
ಇಲ್ಲಪ್ಪಾ ಸೆಕೆಂಡ್ ಹ್ಯಾಂಡ್ ತಗಬೇಕು ಎನ್ ಹೊಸದ ತೋತಿ ಸುಮ್ಮು ಎಲ್ಲಾ ವಜ್ಜೆ ನಡ್ದ ಈಗ ಎಲ್ಲ ಹೊಸತ್ತುತಿ ಸುಮ್ ಅದೇ ನೋಡ್ಬೇಕಕ್ ಸೆಕೆಂಡ್ ಹಂಡ್ ನಾನ್ ದೂರ ಇಲ್ಲ ಆದ್ ಮನ್ಯಾಗ ದೊಡ್ಡದ್ ಗಾಡಿ ಸುಮಮ್ಮ್ ಇಲ್ಲೇ ತಿರ್ಗಾಡ್ಬೇಕು್ಲೋಕಲ್ದಾಗಂತ ಹ್ಮ್ ನಾವ್ ತೊಳದ ಹೆಂಗ ಹುಡುಗುರುವು ಜಾಸ್ತಿ ಮಂದಿ ತೊಗೊಂಡ ತಿರ್ಗಾಡ್ತಾರ ದೊಡ್ಡ ಗಾಡ ಎಲ್ಲರೂ ಬಿದ್ದು ಗಿದ್ದು ಅಂದ್ರೆ ಕರೋಣ ಸುಮ್ಮ್ ಆದ್ರ ಸಣ್ಣದ ತೋಬೇಕಕ್
ನೋಡು ಒಂದ್ ಹೊಸದು ತೊಗೋದ್ಬಿಡೋದು ಎಲ್ಲ
ನೋಡ್ಬೇಕದೇ ಶೈನ್ ಅದು ತಗೋಬೇಕಂತ ಮಾಡೀನಿ ನಾ ಏನೇನಾದ್ ಒಂದು ಇಪ್ಪತ್ತ್ ಸಾವಿರ ರೂಪಾಯಿ ಹೇಳೇನ
ಆ
ಹ್ಮ್ ಅದೇ ತಗೊಬೇಕ ಅಂದಿನಿ ಅದು ನೋಡ ದುಂಡ್ಯಾದ ಒಂದು ಪರ್ಸ್ ಮ್ಯಾಗ ಅದು ಗಾಡಿ ಅದು ಎರಡ್ ಸಾವಿರದ ಎಷ್ಟು ಹನ್ನೆರಡು ಮೋಟರ್ನ್ ಅದು
ಬಾಳ ಆಯ್ತು ಹತ್ತ್ ಹನ್ನೆರಡು ಹನ್ನೆರಡು ಸಾವ್ ಹನ್ನೆರಡು ವರ್ಷದ ಆಗದು ಹತ್ತು ಹನ್ನೆರಡು
ಹನ್ನೆರಡು ವರ್ಷದ ಆದ ಒಬ್ಬನೇ ನಡಸ್ಯನ ಅದು ಗೌರ್ಮೆಂಟ್ ಆಫೀಸರ್ ಇದ್ದಾವ ಅವನ್ ನಡಸನ್ ಚಲೋ ಅದ್ ಅದಲ್ಲ ಗಾಡಿ ನೋಡ್ಲಕ್
ಮೋಸ್ಟ್ಲಿ ಎಲ್ಲ ಪೂರ ಹಳೆ ಕ ಹಳೆ ಹಳೆ ಕಾಲದ್ ಗಾಡಿ ಬಾಳ ತಳೋಕೆ ಬತಾವ
ಹ್ಮ್ ಹಳೆ ಗಾಳಿ ಇರ್ತಾವ ತಾಳಕ್ಕೆ ಬರ್ತಾವ ಅದಕ್ಕ ನಾನ ಸ್ವಲ್ಪ ಚಲೋ ಅದನ್ ತಗೊಂಡ್ರ ಆಯ್ತ್ ಅಂದ್ ಮಾಡಿನ್ ನೋಡಮ್ ಏನೇನ್ ಆತ ಮನ್ಯಾಗ ಒಂದ ಮಾತ್ ಕೇಳ್ಬೇಕಾತ್ ದೊಡ್ಡೋರಿಗೆ
ಸರಿ ಸರಿ ತಗಪ್ಪಾ ಟೈಮ್ ಆಗದ ಮಾಡು ಯಾವನು ಫ್ರೀದಂಗೆ ಮಾಡ್ಕೊಂತಿರು
ಆಯ್ತಾಯ್ತು ತಗೊಪಾ ನಂದು ಸ್ವಲ್ಪ ಕೆಲ್ಸ ಅದ ಹಚ್ಚ್ತೀನ್ ಮತ್ತ್ ಯಾವಾಗರ ಫ್ರೀ ಇದ್ದಾಗ ಫೋನ್ ಎತ್ತ
ಹಾ ಸರಿ ಸರಿ